ಹಲೋ ದವರ ಜಲ್ನ ದ ಮುಂಜಾನೆವ ಆರಕೆ ಎದ್ದ ಇವತ್ತು ಅದ ಇನ್ನೊಂದು ಕೆಡವ್ರ ಡೈಸೆಕ್ಷನ್ ಅದಲ್ ಎದ್ದ ಜರ ಅ ವಡಿಯೋ ನೋಡಿ ಕುಂತ ಎಲ್ಲ ನಿನ್ನೆ ಒಂದು ಇದು ಮಾಡ್ರ ಚೆಸ್ಟ್ ಒಳಗಕ್ ಲ್ರಿ ಜನನ್ ಬರ್ತ್ರಿ
ಹ್ಮ್ ಹಾ್
ಸ್ಪೆಕ್ಟೋರಲ್ಮ್ ಮುಷೂರಿ ಇವ ಎಕ್ಸೆಲ್ ಆ ಸೈಡ್ ಕೈಯಾಗ ಎಷ್ಟು ನರ ಇರ್ತಾವ ಏನಲ್ಲಾ ಇಲ್ಲಿ ಎಲ್ಲ ಬಿಗ್ರ
ಹೌದೌದು ಬೋನ್ಸೆಗೆ ಹ್ಮ್.
ಹಾ ಹಾ ಅ ಅದ ಅದ್ ಇವತ್ ನಮ್ದ ಅದ್ ತೆಗ್ಯದಾದ್ರೆ ಬರೇ ಇವತ್ತ ಏನ್ ಇದು ತಗಿತಿವ ರಿ ನಾವು ಮ್ಯಾಗಿಂದ ಸ್ಕಿನ್ ತಗದು ಸ್ವಚ್ಛ ಮಾಡಿಡ್ತೀವಿ ನಾಳಿಗ್ ಯಾರ ಬರ್ತಾರ ಅವರು ಮಾಡ್ಬೇಕ್ರದ.
ಅಂದ್ರ ಅವು ಅಲ್ಲಿ ಕಾಲೇಜ್ದಾಗ ಹೆಂಗ್ ಹೇಳ್ತಾರ ಸರ್ ಆ ಟೈಪ್ ಮಾಡ್ಬೇಕ
ಹ್ಮ್ ಹ್ಮ್ ಆ ಟೈಮ ಅವ್ರ ಎಲ್ಲಾ ಹೇಳ್ತಾರೀ ಅದ್ರ ಯಾದಕ್ಕಂದ್ರ ಇವತ್ ನಾವೇ ಹೋಗ್ ಕೊಂಡ ಹೋದ್ರ ಅಲ್ಲ ಎಲ್ಲ ಗಡಿ ಬಿಡಿ ಆಗ ಫಸ್ ಟೈಮ್ ಇರ್ತಾ ಫುಲ್ ಪ್ಯಾನಕರ ಅವು ಸರ್ ಏನು ಹೆಳತ್ತಾನ ಜಲ್ದಿ ತಿನ್ನ ತಲೆ ಹೊಗಲ್ರಿ ಅದಕೆ ನಾವ ಸ್ವಲ್ಪ ಇಲ್ಲಿ ನೋಡಕೊಂಡ ಹೋದೆಂದ್ರ ಸರ್ ಸ್ವಲ್ಪ ಹೇಳಾನ ನಮ್ಗ ಗೊತ್ತಾಗ್ ಬಿಡ್ತರಿ. ನಿನ್ನೆ ಹಂಗೆ ಒಂದು ಹುಡುಗ ಒಂದು ಅವ ಹೊಸ ಹೊಸ ನೀವು ಫಸ್ಟ್ ಟೈಮ್ದತ್ರ ಅವ ಏನ್ ಓದಕ್ಕೆಂಡ ಬಂದರ್ಲಕ್ಕೈಐತ್ರಿ ಅದಕ ಅಲ್ಲಿ ಸರ್ ಹೆಳಾಕುಂತಾರ ಅವ್ ತಲೆ ಹೋಗಲ್ರೀ ಪ್ಯಾನಿಕ್ ಆಗ್ಯಾನ ರಿ ಅವ.
ಹೌದ ಹೌದ ಹೌದ ಹಂಗಾಗಬಾರ್ದ.
ಅದ ಇದು ಅಂತ ಬಾಜು ಇದ್ದ ಒದರ್ತಾರ ಅದ ಮಾಡ ಇದ ಮಾಡಂತೆಳಿ.
ಆ ಸಲ್ಪ್ ಡೆಸ್ ಡಿಸ್ಟಬೆನ್ಸ್ ಆಗ್ತದ ಯಾಕಂದ್ರ ಮೊದ್ಲೇ ಪ್ರಿಪ್ರೇಷನ್ ಇದಿತ್ತ ಅಂದ್ರೆ ಏನ್ ಸಮಸ್ಯೆ ಆಗಲ್ಲ
ಸಿದ ಮಾಡಬೋದ್ರ ದಿದನ್. ಅದಕೆ ಸ್ವಲ್ಪ ನೋಡ್ಕೊಂಡ್ರನ್ರಿ ಅದನ್ ನೋಡಿದ್ರ ಬರಿ ಒಳಗಿನ ತೋರಸಕುಂತಾರ ಒಳಗಿನ ನಮಗ ಇವ ತೇಗ ಬರುಲ್ರಿ ಅದ.
ಹ್ಮ್ಮ್ ಹೆ ನಾವು ಓದ್ಕೊಂಡಿದ್ದ ಒಂದು ಅಲ್ಲಿ ನಡೆಯದು ಒಂದು ಹಿಂಗತ.
ಅದ್ಕೇ ಅದ್ ಬರೆ ಸ್ಕಿನ್ ತಗೆದಾದ್ರ ನೊಡಂಬರಿ ನೋಡ್ಬಬೇಕ್ರೀ ಏನಂತಾನ ಒಂದ ಸೈಡ್ ಇಬ್ರು ಒನ್ ಸೈಡ್ ಇಬ್ಬರು ಹುಡಗ್ಯಾರ ಒಂದ್ ಸೈಡ್ ಇಬ್ರು ಬಾಯ್ಸ್ ರಿ.
ಹ್ಮ್ ಹ್ಮ್.
ಅಲ್ಲೇ ತ ಅದೇ ತೆಗೆದತ್ರರ ಅಲ್ಲಿ ಕೆಡವರಲ್ ಬಿಯರ್ ಬಾಟಲ್ ತೊ ನಾ ಬಂದೆ ಅಲ್ಲೇ ಎಡಬೇಡಿ ರಿಯಲ್ಗರದು ಅದಕ್ಕೆ ಕಟ್ ಮಾಡದು ಅದು ಮಾಡದ ಈಗ ಒಂದು ಅಪ್ಪರ್ ರೀಜನ್ ಫಸ್ಟ್ ಅಪರ್ ರೀಜನ್ ಸ್ಟಾರ್ಟ್ ಮಾಡತಲ್ೀ ಅದೆಲ್ಲ ಮುಗಿಸತಾರ ಅವ್ರು ಹೇಳಿ ಆಮೇಲೆ ಒಳಗಿನವ ಎಲ್ಲಾ ತೋರ್ಸಕ ಚಲೋ ಮಾಡ್ತಾರ ಒಳಗ ಹೊಟ್ಟಿ ಅವು ಇವು ಅಂತೇಳಿ. ಈಗ ಅಷ್ಟತನ ಹ್ಮ್ ಟೋಟಲ್ ಅದ್ರಾಗ ಎಲ್ಲ ಅದ ಮಾಡ್ಲೆ ಬೇಕರಿ ಮತ್ ಅದ ಮಾಡಿದ್ರೆ ಎಲ್ಲ ಎಲ್ಲಿಲ್ಲಿ ನರ್ವ ಅವು ಎಲ್ಲಲ್ಲಿ ವೀನ್ ಇರ್ತವ ಎಲ್ಲ ಗೊತ್ತಾಗಿ ಬಿಡ್ತರ ಅದು. ನಾವ ಬಾಳ ಸಣ್ಣ ಸಣ್ಣ ಇತ್ರೀ ಹ್ಮ ಪೈಪ್ಲೈನ್ ಇದ್ದಂಗ ರೀ ಸುದ್ದ ಅಂದ್ರ. ಎಲ್ಲಿ ಹಾ ನೀರ್ರ ಅಲ್ಲೆಲ್ಲೆಲ್ಲಿ. ಹೆಂಗ್ ಬೇಕಾಂಗ ನೀರ್ ಬೇಕ ಅಲ್ಲಿ ನೀರ್ ಬೇಕಾದ್ರೆ ಪೈಪ್ ಇರ್ತಾವರಿ ಸಣ್ಣ ಸಣ್ಣ ಆಟೆ.
ಅದೇ ಅದೇ ಅದು ನರಗಳು ಮು ಮುಖಾಂತ್ರ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಆಲಿಲ್ ಅಂದ್ರೆ ಸಮಸ್ಯೆ ಆಗ್ತದೆ ಬಾಡಿಗೆ.
ಜಾಗಕ್ಕೆ ಸ್ವಲ್ಪ ಇದತ್ರ ಆ ಜಾಗ ಆ ಪಾಟ್ ವರ್ಕ್ ಆಗಲ್ರೀ ಕರೆ ಶುದ್ದ.
ಮದ್ರೆ ಅದ್ ಮನ್ಷ್ಯ ಹೆಂಗ ಈಗ ಆ ಭೂಮಿ ನೀರ್ ಬಿಟ್ಟ ನೀರು ಬಿಟ್ರೆ ಹೆಂಗ ಚೂಲೊ ಇರತದ ಆ ಟೈಪ ಬಾಡಿ ದ ಬ್ಲಡ್ ಯಾವ್ಯಾವ ಜಾಗದಾಗ ಸರ್ಕ್ಯುಲೇಷನ್ ಆಗತದ ಮನಷ್ಯ ಕರೆಕ್ಟ್ ಆಗಿ ಇರ್ತಾನ ಇವಾಗ ಉದಾಹರಣೆಗೆ ಅಪ್ಪ ಹ ಅಪ್ಪಗೆ ಅಲ್ಲ ಇದು ಮತ ತಲಿಬಲ್ಲಿ ಸಣ್ಣ ನರದಾಗ ಬ್ಲಡ್ ಆ
ಹ್ಮ್ ಅಷ್ಟಕ್ಕೆ ನೋಡಿರಲ್ರರಿ ಎಷ್ಟ್ ಸಮಸ್ಯೆ ಹೊಂಟತ್ರಿ. ಯಾಕರ್ ಬಾಳ ಸೂಕ್ಷ್ಮ ಇರ್ತರ್ ಬಾಡಿ ಅಂದ್ರೆ ಒಂದೇ ನರು ಏನಾರ್ ಗಂಡ ಆಯ್ತು ಏನ್ ಕಟ್ಟ ಆಯ್ತು ಮಾಡತ್ತ ಅಂದ್ರ ಪೂರಾ ವೇಸ್ಟ್ ರೀ ಪೂರ ಬಾಡಿ ಇರೋದೆ ಅಲ್ಲೆಲ್ಲಾ ಒಳಗಿಂದ ಒಳಗಿಂದ ಬ್ಲೀಡಿಂಗ್ ಆಕ್ಕೊಂತ ಮಾಡಿತ್ತ ಅಂದ್ರ ಎಲ್ಲ ವೇಸ್ಟ್ ಅಲ್ಲ ಎಲ್ಲ ರಕ್ತ ಅಲ್ಲ ಅದ ಮತ ಸರ್ಕುಲೇಷನ್ ಆಗಲ್ರಿ. ಹೊಸ ರಕ್ತ ಉತ್ಪಾದನೆ ಆಗಿ ನೂರ ಇಪ್ಪತ್ತು ದಿವಸ ಬೇಕು ರೀ. ಈಗ ಒಂದ್ ಕಡೆ ವೇಸ್ಟ್ ಆಗಾಕ್ಕುಂತ್ತಿತ ಇತ್ತ ಅಂದ್ರ ರಿ ಒಂದ್ ಕಡೆ ಬ್ಲಡ್ ವೇಸ್ಟ್ ಆಗೆ ಅಷ್ಟ. ಜಲ್ದಿ ಅಂತ್ರು ಉತ್ಪಾದನಗಲ್ಲ. ನೂರ ಇಪ್ಪ ದಿವಸ ಬೇಕ್ರಿ ವಿಕ್ ಆದ್ರೆ ಮತ ಈಗ ಏನ್ ಏನೇಮಿ ಅನ್ನೋದು ರಕ್ತ ಕಡಿಮೆ ಆದ್ರೆ ಏನೇಮೆ ಅನ್ನೋದ ಒಂದು ಇದ್ ರೋಗ ಬರ್ತರಿ
ಹೆಪ್ಲೇಸ್ ಗೇ ಹಾ ಹಾ ಮೇನ್ ಅಂದ್ರೆ ಬಾಡಿ ಚೆನ್ನಾಗ್ ನೋಡ್ಕೋಬೇಕು ಕರೆಕ್ಟ್
ಅದಕ್ಕೆ ಎಲ್ಲಿ ಸೂಕ್ಷ್ಮ ಇರ್ಬೇಕ್ರ ಹಂಗ ಹುಚ್ಚು ಹತ್ತಕ್ಕ ಅದಕ್ ಅಂತವುನು ಮಾಡ್ಬಾರಡ್ದ್ರಿ
ಹೌದ ಹ
ಹಿಂಗಾಗಿ ಸಮಸ್ಯೆ ಆತವಿಲ್ಲಕಂದ್ರ ಬಾಡಿ ಕರೆಕ್ಟ್ ಇದ್ರ ಮುಗಿತ್ರಿ ನೀವ್ ನಮ್ದನ್ ಪ್ರಾಕ್ಟಿಕಲ್ ಅ್ರೆ ಹಂಗೆಾಕ್ಟ ಕ್ಟಿಕಲ್ ಅದ ಮತ್ ಅದನ್ ಅದ ಎಲ್ಲಾ ನಡದ್ರ ಈ ಓದ್ಬೇಕು ಓದೋದ್ ಬರ
ಅಂದ್ರೆ ಪೂರ್ತಿ ಹಾರ್ಡ್ ವರ್ಕ್ ನಡ್ದಪ್ಪ ಯಾವ ಎಲ್ಲ ಏನ್ ಚೆನ್ನಾಗಿ್ದ್ ದ್
ಹ್ಮ್ ಮತ್ತೆ ಈಗ್ಲಿಂದ ಓದಿಕೊಂತ ಹೋದ್ರ ಮುಂದ್ ಸಮಸ್ಯೆ ಬರಲರಿ ಇಲ್ಲಿಕಂದ್ರ ಮುಂದ್ ಮತ್ತ ಪ್ರಾಬ್ಲಮ್ ಆತಾರೆ ಓದಕ ಮುಂದ ಪ್ಯಾನ್ ಎಲ್ಲ ಪ್ರೆಷರ್ ಬಿದ್ದಂಗ ಆಗ್ಬಿಡ್ತದೆ ಒಂದ ಒಂದ ಮೇಲೆ
ಆಗ್ಲಿ ರಿ ಯಾವ್ಯಾವ ಟೈಮ ಅಲ್ಲಿೇ ಯಾವ್ ಕೆಲಸ ಮುಗಿಸ್ಕೊಬೇಕ್ ಮುಗಿಸಸ್ಕೊಂಡ್ರು ಕ್ಲಿಯರ್ ಮಾಡ್ಕೊಂಡ್ ನೋಡ್ರರು ಚೊಲೊರಿ
ಫಸ್ಟ್ ಆಫ್ ಆಲ್ ಅಂದ್ರೆ ಒಂದು್ ಮೂರ್ ನಾಲ್ಕ್ ಸರಲ ಓದಿದ್ರ ಅಷ್ಟ ತಿಳಿತಿದ್ರು ಹ್ಮ್ ಒಟ್ಟ ಈಗ್ ಫಸ್ಟ್ ಸಲ ಹೊಯ್ ಬರೆಯವ್ ಅಕ್ಷರ ಹೋದಂಗಾತ್ರ ನಮಗ್ ತಿಳಿಯದಿಲ್ಲ ಏನ್ ಏನೇನ್ ತಿಳಿದಿಲ್ರಿ ಬರ ಅಕ್ಷರ ಓದಿದಂಗಾತ್ರಿ ಯಾಕಂದ್ ಚಲೋ ಹೋದಾಗದ ಅವ್ ಬೋನ್ ಎಲ್ಲಿ ಇರ್ತ ಅದು ಗೊತ್ ಗತ್ರಿ ಬೋನ್ಸ್ ಹೆಸರು ಗೊತ್ತಾತ್ರಿ ಇ ಇದು ಬೋನ್ ಅದ ಇದು ಮಸಲ್ ಆದ ಇದ್ ಗೊತ್ತಾತ್ರಿ ಮೂರ್ನೆ ಸಲಿ ಓದಿದ ಕರೆಕ್ಟ್ ಗೊತ್ತಾತ್ರಿ ಮೂರ್ನೆ ಸಲ್ ನಾಕ್ನೆ ಸಲ.
ಹ ಹಾ ಹಾಗೆ ಅಂದ್ರೆ ಕಂಟಿನ್ಯೂ ಟಚ್ ಅಪ್ ಅಲ್ ಉಳ್ಕೊಬೇಕ್
ಹ್ಮ್ ಅದನ್ ಆಯ್ತ್ರಿ ಮತ್ ಅದೇ ಬಾಳ್ ಒಂದ್ ಮೂರ್ನಾಕ್ ಸಲ ಒದಿದ್ರೆ ಅವಾಗ್ ತಿಳಿತ್ರಿ ಹಂಗಂತೆವ್ ಕಾನ್ಸಂಟ್ರೇಷನ್ ಇರ್ಲಾರ್ದ್ ಓದಿರ್ತೀವಿ ಒನ್ನೊಂದ್ ಸತಿ. ಕಾನ್ಸನ್ಟ್ರೇಟ್ ಹ್ಮ್ ಅದ್ರು ಮೇಲೆನೂ ಡಿಪೆಂಡ್ ಆತ್ರಿ.
ಈಗ ಕೆಲವೊಂದ್ ಹೆಂಗ್ ಆಗಿರ್ತ ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ಆಸಕ್ತಿ ಬರ್ತಾವ ಕೆಲವೊಂದ್ ವಿಷಯಗಳಲ್ಲಿ ಆಸಕ್ತಿ ಹೆಂ ಬರಲ್ಲ ಆದ್ರೂ ಮ ಏನ್ ಮಾಡ ತಾಗಲ್ಲ ಇದ್ಕೆ ಇದತ್ ಆಸಕ್ತಿ ಇಲ್ಲ ಅಂದ್ರುನು ಅನಿವಾರ್ಯಾ ಒದೇ ಬೇ
ಹ ಓದಲೇಬೇಕ್ರ ಆಸಕ್ತಿ ಹ್ಮ್ ಆಸಕ್ತಿ ಸಮನಂತ್ರ ಅ ನಾವ್ ಓದ್ಲೇಬೇಕ ಇಂಟೆಸ್ಟಿಂಗ್ ಇರತ್ರಿ ಆದ್ರ ಓದೋಕ್ ಬಾರ ಯಕಂದ್ರ ಮನುಷ್ಯ ಬಗ್ಗೆ ಓದ್ಬೇಕಂತೇಳಿ ನಮ್ದ ಒಂದು ಏಯ್ ಮದ್ ಗುರಿ ಇತ್ತಲ್ರಿ ಅವಾಗ್ಲಿಂದೆ ನಾವ ಮೆಡಿಕಲ್ ಫಿಲ್ಡ್ ದಾಗಿರ್ಬೇಕಂತ ಈಗ ಆಸಕ್ತಿ ತೋರ್ಲೆ ಬೇಕ್ರೀ ಅದ್ರಾಗ್ ಕ್ಯೂರಿಸಿಟಿ ಇರ್ಬೇಕ್ರಿ ಮನ್ಷ್ಯಾಗ ಅ ಓದಬೇಕಂದ್ರ ಇದ ಏನ್ ನೋಡ್ಬೇಕು ಇದ ಮಾಡ್ಬೇಕು ಅಂತ ಹೇಳಿ ಅದ್ರಾ ಅವಾಗೆ ನಾವ ಓದಕ್ ಇಂಟ್ರೆಸ್ಟ್ ಬರ್ಲಿ ಬಿಡು ಒಂದ್ ಸಹತ ಆಂತ ಮನಷ್ಣನ ಬಲಿ ಮೂಡ್ ಅಕಡಿ ಇಕಡಿ
ಸಮಸ್ಯೆ ಆಗ್ತಿರ್ತವ ಸಮಸ್ಯೆ ಎಂತಲೇ ಒಂದ ಇಂದ ಕ್ಲಿಯರಿಟಿ ಮಾಡ್ಕೊಬೇಕು. ಕ್ಲೀನ್ ಆ ಉಳ್ಕೋಬೇಕು.
ಎಲ್ಲಾ ಮಾಡ್ಕೊಂತ ಹಂಗೆ ಹದ್ಕೊಂತ ಹೋಗ್ಬೇಕ ಈಗ ಮತ್ತ್ ಆವ ಈಗೆಲ್ಲ ಓದಸ ಕುಂತಾರ ಅವ್ರೆ ಸ್ಟ್ರಿಕ್ಟ್ ಆಗರ ಟೀಚರ್ ಎಕ್ಸಾಮ್ಸ್ ಬಂದಾಗಲ್ಲ ದಿನ್ನ ಅವ್ರೆ ವರ್ಕ್ ಕೊ ಕೊತರ
ಹ್ಮ ಆ ಟೈಪ್ ಒಳ್ಳೆ ಹ ಒಳ್ಳೆ ಟೀಚರ್ಸ್ ಲೆಕ್ಚರ್ಸ್ ಸಿಕ್ಕಿದ್ರೆ ಕರೆ
ಈಗ ನೋಡ್ರಿ ಮನ್ನೆ ಒಂದ್ಸತಿ ಮನ್ನೆ ಶನಿವಾರ ಒಂದಸತಿ ಬಿಟ್ಟ ಟಸ್ಟಿಗ ಮೇಡಮ್ ಹೊರ ನಿಂದ್ರಸ್ಯರ ನಿನ್ನಿ
ಹೌದ ಹೌದ ಹೋದ.
ಹೊರ ಈಗ ಅದ ಸುಮ್ ಅಂಜಿಕ ಹಾಕ್ತಾ ಅವರ ಅಟೆಂಡೆನ್ಸ್ ಇ ಪ್ರಾಕ್ಟಿಕಲ್ ಅವ್ರ ಕಯ್ಯಗ ಇ ಎಪ್ಪತ್ ಮಾರ್ಕ್ಸ್ ಫೇಲ್ ಮಾಡ್ತ ಅದ್ ಮಾಡ್ತ ಅಂತ ಹೇಳಿ ಇ
ಅದು ಒಂದು ನಿಮ್ದ ಲೈಫ್ನು ಇದ ಐತಿ ಪಾ ಈಗ ಅವ ಅವ್ರಂದಿಸ ಒಂದ ನಿಮ್ದ ಲೈಫ್ ಆದ ಅವ ಅವ್ರ ಉದ್ದೇಶ ಚೆನ್ನ ಬರಬೇಕ.
ಅದೆಲೆ ಓದ್ಬೇಕ ಬರ್ಬೇಕ ಟೆಸ್ಟ್ ಬರ್ಬೇಕ ಟೆಸ್ಟ್ ಮಿಸ್ ಮಾಡ್ಬ್ರೆ ಆದ್ರ ಅನಿವಾರ್ಯ ಹಬ್ಬ ಹೋಗಿರ ಮತ್ತ ಬರಕ್ ಲೇಟ್ ಆಗಿ
ಆ ಆಗ್ತಲ ಒಂದ್ಸಲ ಹಿಂಗ
ಎಂತ ಎಲ್ಲ ರೀಜನ್ ಇಲ್ಲಾ ರೀಜನರ ಕೇಳ್ಬೇಕ ಯಾರ ಸಮಸ್ಯ ಹೆಂಗ ಇರ್ತ ಈಗ ಆಯ್ತ ಒಬೊಬ್ರ ಹ ಪಾಲ್ತು ಹೋಗಿರ್ತರ ಒಬ್ಬೊಬ್ರ ಕೆಲಸಲ್ಲಿಂದ ಹೋಗಿತಾರ ಒಬೊಬ್ರ ಎಮರ್ಜನ್ಸಿ ಸಮಸ್ಯ ಇರ್ತ ಅವ್ರ ಮನೆಗ ಅಂತ ಎಲ್ಲ ತಿಳ್ಕೊಬೇಕ್ರ ಅವರ
ಆಗ್ ತರ್ತವ ಹಿಂಗ ಅವ್ರನು ಕೆಲವೊಂದು ವಿಚಾರ ಮಾಡ್ಬೇಕು ಕೆಲವೊಂದು ಇನ್ಸ್ಟಿಟ್ಯೂಟ್ ಏನ ಇದ ಇರ್ತ ಅಂದ್ರೆ ವೈಯಕ್ತಿಕವಾಗಿ ಏನ್ ಕೇಳಲ್ಲ ಅವ್ರ ನಮಗ್ ಗೊತ್ತಿಲ್ಲ ಅವೆಲ್ಲ ಹಳ್ ಬಿಡ್ರಿ ಹಿಂಗಗೆೇಳ್ತಾರೆ ಕೆಲವ್ ಸ್ಟ್ರಿಕ್ ಇರ್ತ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಮಾಗ ಹೋಗ್ತ ಬಟ್ ಕೆಲವು ಅಂಡರ್ಟ್ಯಾಂಡಂಗ್ ಇದಿರ್ಬೇಕು ಮಕ್ಳಳ್ ಯಾಕ್ ಬಿಟ್ರೆ ಯಾಕೆಲ್ಲ ಏನು ವೈಯಕ್ತಿಕವಾದ ಒಂದ್ ಸಮಸ್ಯೆ ಇರ್ತಾವ ಒನ್ ಡೇ ಮತ್ ಹಬ್ಬ ಅದ ಮತ್ ಇದ ಏನ್ ಸೆಲೆಬ್ರೇಷನ್ ಮಾಡ್ಬೇಕ ವರ್ಷ ಒಷ ಹಂಗ ಏ ಎಕ್ಸಾಮ್ ಆದಿ ಅಂದ್ರೆಕೆ ಯಾಕ ಕುಟ್ರ ತರ್ಬೇಕು ಕೆಲವ
ನಿನ್ನೆ ಒಂದು ಸ್ಟೋರಿ ನೋಡಿದರಿ ಕ್ರಿಕೆಟರ್ದು ಆ ಅಂದ್ರೆ ಏನಾಯದ ಅಂದ್ರ ಈಗ ನಾವು ಕ್ರಿಕೆಟ್ ಆಡ್ಬೇಕಂತತ್ರ ನಾವು ಫಸ್ಟ್ ಒಂದು ಬೆಂಗ್ಳೂರ್ದಾಗ ಯಾರ್ದೋ ಸ್ಟೇಡಿಯಂ ಅದಂತ ಹೆಸರು ಹೋದಲ್ರ ಒಂದು ಆ ಸ್ಟೇಡಿಯಂಬೇಕಂದ್ರೆ ಮತ್ ರಣಜಿಗ ಆಡ್ಬೇಕಂತ ಫಸ್ಟ್
ಹ್ಮ
ಐ ಪಿ ಎಲ್ತೇಳ ರಣ ರಣಜಿ ಇರ್ತಂದ್ರ ರಣಜಿಗ್ ಆಡಬಬೇಕ ಅಂತ ಆಮೇಲೆ ಐ ಪಿ ಎಲ್ ಸೆಲೆಕ್ಟ್ ಆಐತ ಅ ಸೆಲೆಕ್ ಅವ ಎಲ್ಲ ಲಕ್ ಮೇಾಲ ಅತ್ರಿಸೆಲೆಕ್ಟ್ ಆಯ್ತು ಮಾಡತ ಅಂದ್ರೆ ಚಲೋ ಮಾಡಲಿಲ್ಲ ಅಂದ್ರ ಆಯ್ತ ಎಲ್ಲಾ ಬಾಳ ಸಮಸ್ಯ ರೀ ಯಾಕ ಆ ಕಡೆ ಎಲ್ಲಾ ಇಷ್ಟ ಎಲ್ಲ ವೇ ಇಷ್ಟ ಆತಾರ ನಾವು ಪ್ರಾಕ್ಟೀಸ್ ಮಾಡಿದಿದ್ದಾರೆ ಎಲ್ಲಾ
ಅಕ್ಕಪ್ಪ ಮತ್ತಕ್ಕ ಯ ವೈಭ ವೈಭವ ಏನ ಇದಾನಪ್ಪ ಮಾತವ ಹಿಂಗಗೆ ಮತ್ತೆ ಯಾರು ಲಕ್ಕ ಇದಂಗ ಹ್ಮ ಸೂರ್ಯವಂಶ ವೈಭವ್ ಲಕ್ಕ ಇದಂಗವು ಕೆಲವೊಬ್ಬರ ಹಗ್ತಾರೆ
ಪ್ರಕ್ಟೀಸ್ ಮಾಡಿರ್ತಾರೆ ಅಂದ್ರರು ನ ಒಬೊಬರಿಗೆಲ್ಲಲ್ಲಿ ಆಡಗ್ ಬರ್ಲ್ರಿ ಎಲ್ಲಾ ಪ್ರೆಷರ್ ಅಂತ ಎಲ್ಲಾ ಮೈಂಟೈನ್ ಮಾಡ್ರೆ ಎಷ್ಟ ಇಷ್ಟ ಆಡ್ಬೋದ್ರ ಅದು ಅಲ್ಲಾ ಬಾಳ್ ತಳ್ಕೋಬೇಕು ಅನ್ನಿಸ್ತರ ನಮಗೆ ಇಲ್ಲಿಂಗ ಕಾಣುತ್ತ ಒಡಿಲಿ ಎಲ್ಲ ಮಾಡಲಿಲ್ಲ ಅಂತವು ಆದ್ರ ಅವ್ರದ ಅವ್ರಿಗೆ ಗೊತ್ತಿರ್ತಾರ ಚಾಮಚ
ಒಂದ್ ಕಡೆ ಬಿಟ್ರೂನು ಕಷ್ಟ ಅದ ಒಂದ್ ಕಡೆ ಆಳಿದರುನು ಹೆಂಗ ಏನಪ್ಪಾ ಅಂತನಂಗ ಪ್ರೆಷರ್ ಬಾಳರ್ ದ ಒತ್ತಡಕ್ ಮನುಷ್ಯ ಒಳಗಾಗಿಿ ಆಗ ಇದಾಗ ಹೆಂಗ್ ಆಡ್ಬೇಕು ಹೆಂಗಗೆಲ್ ಅಂತನ್ನೋ ಹಂಗೆ ಈಗ ಸ್ಟೂಡೆಂಟ್ ಲೈನ ಹಂಗೆ ಈಗ ಕೆಲೊಂದ್ಸಲ ಏನ್ ಮಾಡ್ಬೇಕ ಅದು ಓದ್ಬೇಕು ಏನು ಇಲ್ಲ ದಕೊಂಡಿರ್ತ
ಹಓದಿ ಎಲ್ಲ ಒಂದೊಂದ್ ನ ಬರ್ಲಾ ಒಂದೊಂದ್ ನೆನ ಬಂದಿದ್ದು ಕರೆಕ್ಟ್ ಬರಕ್ ಆಗಲ್ರರಿ ಇ ನೆನ ಬಂದಿದ್ದುನು ಮರತ್ ಅದು ಆಮೇಲೆ ನೆನನ್ ಬರ್ತ ಇದು ಬರ್ಲಿಲ್ಲ ಅಂತೇಳಿ ಹಿಂಗ ಆತಾರ ಒಂದ್ಸತಿ
ಅದ್ರೆ ಒತ್ತಡಕ್ಕ ಒಳಕ್ ಆಗಿದಾಗ ಮನುಷ್ಯ ಹಿಂಗ ಹಿಂಗ ಆಗ್ತಾವ ಕೆಲವೊಂದು ಪ್ರೆಷರ್ ಭಯ ಇಷ್ಟೆಲ್ಲ ನಾ ಹೆಂಗ ಓದ್ಬೇಕಪ್ಪ ಈ ಅ ಒಂದು ಅರ್ಥ ಆಗಲ್ ಹಿಂಗ ಹಿಂಗೆಲ್ಲ ಕೆಲವು ವೈಯಕ್ತಿಕವಾದ ಒತ್ತಡಕ್ಕೆ ಒಳಗಾಗಿದಾಗ ಮನುಷ್ಯ ಏನ್ ಬರ್ಬೇಕು ಏನ್ ಓದ್ಬೇಕು ಅಂತನಂಗ ಆಗ್ತು ಆದ್ರೆ ಬೇರ ಬಿಡು ಮಾಡ
ಹ್ಮ್ ತ್ತ ಅಂದ್ರರುನ್ ಅಂದ್ರೂನು ಒನಸತಿ ನಾನು ಬರ್ಲ್ಲಾ ಮಾಡ್ಲಂಟಲ್ಲ ಸಮಸ್ಯ ಅಂದ್ರದ ಮೇಲೆ ಈ ಕರೆಕ್ಟ್ ಪರ್ಫೆಕ್ಟ್ ಆಗಿ ಓದಿದ್ವ ಅಂದ್ರ ಬರ್ತವ್ರೀ ಸ್ವಲ್ಪ ಅವಗಿನಟಮ ಯದಿದ್ದು ಅ್ರ ಅಷ್ಟೇ ಸಮಸ್ಯೆ ಅಂತ ಲಾಭ ಪರ್ಫೆಕ್ಟ್ ಓದೋದು ಗತ್ತು ಪರ್ಫೆಕ್ಟ ಆಾಗಿ ಓದ್ಬ ಬಿಡಾಗ ರಿವಿಜನ್ ಪ್ರಾಬ್ಲಮ್ ಬಾಳ ಹತ್ರ
ಯಾಕಂದ್ರೆ ವಿಷಯ ಪರ್ಫೆಟ್ ಆಗ ಯವುದ ವಿಯ ಪರ್ಫೆಕ್ಟ್ ಆ ಕೆಲಸ ಪರ್ಫೆಕ್ ಆಗಿ ಮಾಡ ಅದು ನಮಗ ಏನ್ಟ್ಟ ನೆನಪೋಗಲ್ಲ ಮತ್ತೆ ನೋ ಟೆಂರಿ ನವು ನೋಡೋ ಸಬ್ಸ್ಕ್ರೈಬ್ ನೋಕೋ ಅಂದ್ರ ಮತ್ತ ಅಲ್ಲಿ ವಿಷಯ ಏ ಹೆಚ್ಚ ಕಡಿಮೆಗ್ದೆ ಓದಬೇಕು ಸ್ವಲ್ಪ ಡಿಫಿಕಲ್ಟ್ ಆಗೆ ಆಗ್ತದ ಹ ಇವಾಗ ಒಂದ ಅಲಪ ಎಲ್ಲಾ ಒಂದ್ ವಿಷಯ ಹಂಗೆ ಅದಾವ ಇವಾಗ ನಿಮ್ಮದು ಬಿ ಎಂ ಎಸ್ ಆಯ್ತು ಇ ಯಾವ್ ಬಿ ಎ ಬಿ ಎಸ್ ಸಿಬಿಕಾಯ ಎಂ ಎಸ್ ಎಲ್ಲಾನು ಹಗೆ ಅದ ಹ ಎಲ್ಲಾನು ಹಾರ್ಡ್ ವರ್ಕ್ ಅದ ಯಾವ
ಅಂದ್ರು ನಾವು ಪಿಯ ಯುಷಿ ಪಿಯುಷಿದಾಗ ಎಷ್ಟು ಅಷ್ಟ ಇಲ್ಲಿ ಹೋದ್ರ ಸಾಕ ನಾವು
ಈ ಇಲ್ಲ ಇಲ್ಲ ಈಗ ಪಿುಸಿದಾಗ ಹೆಂಗ ಇರ್ತದ ಅಂತಂದ್ರೆ ಇಲ್ಲಿದು ಶೆಲಬಷ ಅಷ್ಟೇ ಅರ್ತ
ಹಾ ನಮಗ್ ನಮಗ ಅಲ್ಲಿ ಹೆಂಗಂದ್ರೆ ದ್ ಮಾಕ್ಷಸಿಿಗೆ ಅಂದ್ರ ದ್ ಮಾಕ್ಷಸಿಗೆ ಎಷ್ಟ ಕೇಳ್ರ ಅಷ್ಟ ಬರ್ಬೋದ್ರ ಇಲ್ಲಿ ಐದ್ ಕೇಳಿದ್ರ ಅಂದ್ರ ಪೂರಾ ಪೂರ ಹಿಸ್ಟ್ರಿ ಮೊದಲ್ದ ಬರಬೇಕ್ರ ಅದಕ್ಕೆ ಹಿಂಗಗಿತ್ತ ಅದಕ ಈ ಕ್ವನ್ ಬಂದದ ಅಂತ ಹೇಳಿ ಅದನ್ನ ಸಮಸ್ಯೆ ಅದನ್ನ ಅಂತ ಎಲ್ಲಾ ಕ್ರಿಯೇಟ್ ಮಾಡಿ ಬರೋದೇ ವಜ್ದರು ಈಗನು ಅಯ ಎಷ್ಟ ರೀ ಐದ್ ಮಾರ್ಕ್ಸಿಗೆ ಮೂರ್ ಪೇಜ್ ಬರ್ಬೇಕ ಅಂದ್ರ ಎಷ್ಟ ನೆನ್ಟ್ಕಬೋ್ರೀ ನಂಗೆ ನಾವು ಅಷ್ಟು ಸಮಸ್ಯವ ಅ ಅದಗೆ ಸಮಸ್ಯೆ ಮೇಲೆಂತ ಬಂದ್ರ ಅದಕ್ಕೆ ಎಷ್ಟು ಕಂರೇಟ್ ನೆನ್ಪುಟ್ಕೊಂಡು ಎಷ್ಟು ನೆನಪಿ್ರ ಎಷ್ಟು ಹಾರ್ತದ ಒಬ್ಬರ ಟೈಮಗೆ ಇಲ್ಲಿ ಒಂದು ಇಲ್ಲಿ ಒಂದು ಎಂ ಪೆಟ್ ಇದ ಅ್ರ ಅಲ್ಲಿರಿ ನವ ಪರ್ಸೆಟ್ನಪಿರ್ತ ಅ ನವ ಪರ್ೆಟ್ ಒಂದ ಮೂವ ಪರ್ಸೆಂ ಬತ್ತ ಅಷ್ಟೇ
ಆ ನಲ್ವತ್ ಪರ್ ಪರ್ಸೆಟೇಜ್ ಓ್ತ ಅಲ್ಪ ವಿಷ ಏನ್ ಮಾಡ್ಕೋಬೇಕು ತಿಳ್ಕೊಂಡು ವಿವರಣೆ ಜಾಸ್ತಿ ಬೇಕಲ್ಲ ಪೇಜ ಜಾಸ್ತಿ ತುಂಬ್ಬೇಕಕ್ ನೀವು ಅವಾಗಏನ ಮಾರ್ಕ್ಸ್ಣ ಸಿಗ್ತಾವ ಬರೇ ಅಲ್ಲ ನ ಸ್ಪ್ಪರ್ತತಿ ಅಂದ್ರೆ ಯಲ್ ಲೆವೆಲ್ ಮಾರ್ಕ್ ಸಿಗಲ್ಲ ಮುಂದ ಯಾವ್ದದ್ರ ಕಾಂಟಿವ್ ಎಕ್ಸಾಮ್ ದಲ್ಲಿ ಮುೊ್ನೆ ಏನೋ ಒಂದು ಪಿ ಜಿ ಲೆವೆಲ್ ಮಾಡ್ತೇವ ಎಮ ಎಸ್ ಮಾಡ್ತೇವ ಅಂತಂದ್ರೆ ಅವರು ಸಿಟ್ ಸಿಗಲ್ಲ ಹಾ ಯಗ ರಿಸಲ್ಟ್ ಬೇಕಾಗ್ತದ ಮ ಹ ಆಲ್ಮೋಸ್ಟ್ ಅಲ್ಲಿ ನಾಲೆಜ್ ಕು ಸಬ್ಜೆಕ್ಟ್ ಡೀಪ್ ತಿಳ್ಕೋಬೇಕು ಏನ ಹೆಂಗಿದ ಲೈಫ್ ಆ ಏನ್ ಪೂರ್ ಡಿಫ ಕ ಒಬ್ಬ ನೀನು ಸೋಮಶೇಖರ್ ಅಂತಫೋನ್ ಇದ ಇದ ಅವ್ನ ಚೆನ್ನ ಸಿ ಎಸ್ ಮುಕ್ಷನ ವರ್ಷ ಮೂರ್ ಲಕ್ಷ ಹಾ ಮೂರ್ ಲಕ್ಷ ಕೊಳ್ಳತಾರ ಸರ್ ಅದ ಯಕಡೆ ಸಾಲ ಒಲ್ದು ಇನ್ನ ಮೂರ್ ಲಕ್ಷದ್ ಏಡ್ ಲಕ್ಷ ಕೊಟ್ರ ಏನಾದ್ ದೇಡ್ ಲಕ್ಷ ಹೆಂಗ ಅದ ನಾ ರೆಂಟ್ ಊಟ ಅದದು ಹೆಂಗ ಮಾಡ್ಬೇಕಕ್ ಸರ್ ಅಂತ ಅಂತ ಅಂತಿದ ನಮ್ಮ ಹ ಅವನುಡ ಸೇಮ ಅಾದ ಅವನು ಹ ಅವ್ನೇನು ಮೂರೇ ಲಕ್ಷ ಕೊಟ್ಟ್ರ ಅಂತ ನಾನನು ಮೂರ ಲಕ್ಷ ಕೊಟ್ಟಾರಿ ಸರ್ ಇನ್ನ ಒಂದ್ ಅದು ಟ್ರನಿಂಗ್ ನೋಡದಪ್ಪ ಇ ಪ್ಯಾಕೇಜ್ ಮೂ ಮೂ ಲಕ್ಷದಾಗನ ದೇಡ್ ಲಕ್ಷ ಕೊಟ್ರಪ್ಪಾ ಅಂತಂದ್ರೆ ಅದ ಎರಡ್ ಲಕ್ಷದ ಗ ರ್ಯಾಂಟ್ ಅದು ಅ ದ್ರೆ ಒಂದ್ ಅರವತ್ ಎಪ್ಪತ್ ಎಂಬತ್ ಸಾವಿರ ರೂಪಾಯಿ ಹತದ ಅಂತ ಹ ಊಟ ಅೇ ದ್ರೆ ಒಂದ್ ಎರಡ್ ಲಕ್ಷ ನನ್ಗೆ ಬೇಕ ಹ ಬೆಂಗ್ಳೂರ ಅಲ್ಲೇ ಮಾಡತ್ತ ನಾವನು ಸೋಮಶೇಖರ್ ಅಂತ ಅನು ಅವನು ಅಲ್ಲೇ ಮಾಡತಾರ
ಬಾಳ ಸಮಸ್ಯೆ ಅಂದ್ರೆ ಆ ಕಾಂಪಿಟೇಷನ್ ಇದ ಸಲ ಹಂಗತ್ ಅಂದ್ರ ಬರ್ತಾ ಬರ್ತಾ ಒಂದ ಆರ ಲಕ್ಷ ಒಬ್ ಹ್ ನಮ್ಮ್ ಪರಿಸಚದ ನಾನ್ ಅವ್ನಿಗೆ ಆರ ಏಳ್ ಲಕ್ಷ ಕೊಡಕ್ ಕುಂಂತರತ್ ರೀ ಪ್ಯಾಕೇಜ್ ಅದಕ ಹೋಗೇನ್ ಅವ್ನು
ಹ ಪುನಾದ ಅಂತಲ್ಲ ಅದ ಕಾಪಟೇಷನ್ ಅ ಈಗ ಕಡಿಮ ಅಮೌಂಟ್ಗೆ ಒಳ್ಳೆ ಅವ್ರ ಕ್ವಾಲಟಿ ಮೇಂಟೈನ್ ಕಡಿಮ ಅಮಂಟ್ ಯಾರ್ ತಗೊಂಡು ಚೆನ್ನ ಮಾಡ್ತಾರ ಅವ ಅವ್ರ ತಗ್ಬಿಡ್ತಾರೆ
ಅದೇ ರ ಫೆಸಿಲಿಟಿ ಕೊಟ್ರ ಅವ್ರು ಮಾಡ್ತಾರ ರೀ ಫಸಿಲಿಟಿ ಕೊಡಕಕ್ ಹಿಂದೆ ಮುಂದ್ ಮಾಡ್ತಾರ ನಿಂದ್ರಿ ಒಂದ ಕಾಲ್ ಹೊಂಟ್ರರಿ ಹ
ಹಓ